ಹಲೋ
ಹಾ ಕಳ್ಕ್ತದಲ್ಲೇ
ಹ್ಮ್ ಕೆಸ ಆಗತ್ತಚ್ಚ ಮಾಡುದ್ರಿ
ಹಾ ಚಾ ಆಗ ನೋಡಯೋ ನಿಂದ
ಹ್ಮ್ ನಮ್ದು ಆಗೇತ್ ನೋಡಕ್ಕ ಹ್ಮ್ ಮತ್ತೆ ಇಗ ಒಮ್ಮೆ ಸಾಯಂಕಾಲ ಒಮ್ಮೆ ಕುಡಿ
ಹ ಸ್ವಲ್ಪ ಮಾಡಗೇತಲ್ಲ ಇಲ್ಲಿ ಹ್ಮ ಸ್ವಲ್ಪ ಮಾಡಗ್ಯದಲ್ಲ ಇದು ಮಬ್ಬಯ್ಯದಂಗಗ್ಯದ ಇವತ್
ಹೌದೌದಕ ಮಳೆ ಬಂದಿಲ್ಲ ನಕ ಖಾಲಿ
ಮಳೆ ಇಲ್ಲ ನೋಡ ಮಾಡ ಆಗಿತ್ರಿಯ
ಹೌದೌದು ಇಲ್ಲಿ ಸ್ವಲ್ಪ ಮಳೆ ಬಂತಕ್ಕ
ಹೌದಲ್ಲ
ಹ ಬಂತು ಅಂದ್ರೆ ಸ್ವಲ್ಪ ಒಂದ ಸನೆ ಅರ್ನಾಳಿಗೆ ನೀರುಳ ಎಷ್ಟು ಬಂತು ಬಂದ್ಮೇಲೆ ನಿಂತು ತಂಬುತ್ತ
ಇಲ್ಲಿ ಏನು ವಂದಾನ ನೀರು ಇಲ್ಲನ
ಕ ಸ್ವಲ್ಪ ಕರೆಂಟ್ ಕೊಡನೇವಲ್ರು
ಹ್ಮ್
ಮತ್ತೆ ಸರ್ವರ್ ಪ್ರಾಬ್ಲಮು ನೆಟ್ವರ್ಕ್ ಇಶ್ಯೂ ಆಗುತ್ತೆ ಐ ತಕ ಅದು ಇದ್ದಿದ್ದು ರಿಪೇರಿ ಮಾಡಸ್ಕೊಂಡ್ ಬಂದ್ರು ಮತ್ತೆ ಏನಾಗತ್ತ ಏನೋ ಗೊತ್ತಿಲ್ಲ ಅದು ಹೋಗಿ ರಿಪೇರಿ ಮಾಡ್ಸ್ಕೊಂಡ್ ಬಂದ ಮೇಲೆ ಹಂಗ ಆಗ್ಯದಕ ಮಾಡಸ್ಕೊಂಡ್ ಬರ್ಬೇಕಕ್ ಏನಕ್ಕೆ ಅನ್ನ ಗೊತ್ತಿಲ್ಲ
ಹದ ಹ್ಮ್ ಹ್ಮ್ ಹ್ಮ್ ಏನ್ ಈಗ ನಾಗರಮೇಶಿ ಬಂತ ಹಬ್ಬ ಜೋರ ನನ್
ಜೋರನಕ್ಕಏನಕ್ಕ ಮಾಮಲಿ ಹ್ಮ್ ಊರಿಗೆಲ್ಲ ಕೈಲೆ ಇರ್ಬೇಕು
ಹ್ಮ್ ಅಡಗೆ ಎಲ್ಲಾ ಮಾಡಕ್ ಬರ್ತದಲ್ನು
ಅಡಗ ಅಂದ್ರಕ್ಕ ಈ ರೀಸೆಂಟ್ಗ ಸಣ್ಣ ಸಣ್ಣ ಕಲಿಯಕತನಿ
ಹೌದಾ ರೊಟ್ಟಿಂತ ಮಾಡ್ತೇನೆ
ಹಾ ಮಾಡ್ತೀನಕ್ಕ ರೊಟ್ಟಿ ಪಲ್ಯ ಅನ್ನ ಸಾಂಬಾರು ಪಲಾವ ಆ ಆ ತರ ಮಾಡ್ತೀನಿ ಅಂದ್ರೆ ಹಿಂಗ ವೆರೈಟಿ ವೆರೈಟಿ ಬರಂಗಿಲ್ಲ
ಹೌದಾ ಹ್ಮ್ ಹ್ಮ್
ತ ಹಲೋ ಹೇಳತದಕ
ಹಲೋ
ಹ ಕೆಸ
ಹೇಳಕತ್ತದ
ಹಾ ನಿಮಗ ಏನ್ ಮಾಡಕ್ ಬರ್ತಕ್ಕ ಸ್ಪೆಷಲ್
ಸ್ಪೆಷಲ್ ಮಾಡ್ತನ್ವ ನ ಎಲ್ಲಾ ಮಾಡ್ತನ್ ಮಾಡ್ತೇನಿ ಅಂಗೆ ಚಪಾತಿ ರೊಟ್ಟಿ
ಹ್ಮ್
ಆ ಏನ್ರೀ ಇಂತವೆಲ್ಲ ಇದು ಮಾಡ್ತಿನ್ ಹಬ್ದಾಗ ಶೇಂಗಾದೊಳ್ಗಿ ನೀನು
ನಂಗ ಶೇಂಗದೊಳ್ಗಿ ಮಾಡಿಲ್ಲಕ್ಕ ಒಮ್ಮೆನು ಟ್ರೈ ಮಾಡಿಲ್ಲ
ಹ್ಮ್
ಹ ಶೇಂಗಾದೊಳ್ಗೆ ಬರಂಗಿಲ್ಲ ಉಂಡಿ ಮಾಡ್ ತ್ತಿನ ಅ ಏನ ಶೇಂಗದುಂಡಿ, ಸಜ್ಜಿ ಉಂಡಿ ಅಷ್ಟ
ರವ ಉಂಡಿ ನಮ್ವು ಬರಲ್ಲ, ರವಾ ಉಂಡಿ ನಮ್ವು ಬರಲ್ಲ ಶೇಂಗಾ ಉಂಡಿ, ಪುಟಾಣಿ ಉಂಡಿ ಮಾಡ್ತೀನಿ
ಹ್ಮ್ ಹ್ಮ್
ಪುಟಾಣಿ ಉಂಡಿ ನಮ್ಮ ಚಿನ್ನುಗ್ ಬಾಳ್ ಇಷ್ಟ ಮಾಡ್ತಿನಿ
ಹೆಂಗ್ ಮಾಡ್ತಿ ಅಕ್ಕ ಪುಟಾಣಿ ಉಂಡಿ
ಪುಟಾಣಿ ಈ
ಪುಟಾಣಿ ಒಂದ ಎರಡ್ ಗ್ಲಾಸ್ ತಗೊಂಡ್ರ ಒಂದ್ ಗ್ಲಾಸ್ ಸಕ್ರಿ ತೊಗೊಬೇಕು
ಹಾ ಹಾ ಹಾ
ತಗೊಂಡು ಎರ್ಡು ಮಿಕ್ಸಿಗ್ ಹಾಕಿ ಸೋಸ್ಬೇಕು
ಹ್ಮ್ ಎರ್ಡು ಸೋರ್ಸ್ಬೇಕನಕ್ಕ
ಹ ಅದುನ್ನು ಸೋಸ್ಬೇಕು, ಇದುನ್ನು ಸೋಸ್ಬೇಕ್ ಅಂದ್ರೆ ದಪ್ ದಪ್ ಬಂದಿರ್ತದದು ಸೋಸಿ ಎರ್ಡು ಕೂಡಿ ಒಂದ್ರಗ್ ಮಿಕ್ಸ್ ಮಾಡಿ ಅದ ತುಪ್ ತುಪ್ಪ ಕಾಸ್ಬೇಕು, ಮ ಅದು ತುಪ್ಪ ಎಷ್ಟ್ ಇಡಿ ಅದು ಅದ್ ಎಷ್ಟ್ ಹಿಡಿತದಷ್ಟು ಸ್ವಲ್ ಸ್ವಲ್ ಸ್ವಲ್ ಸ್ವಲ್ಪ್ ಹಾಕಿ ಮೆತ್ತುಗ್ ಮಾಡ್ಬೇಕ
ಅಂದ್ರೆ ಗಂಟ್ನ ಹಿಂಗ ಉಂಡೆ ಆಗತನ
ಹ ಉಂಡೆ ಆಗತನಾ ಹಾಗಿ ಸ್ವಲ್ಪ ಮೆತ್ ಮೆತ್ಗಾಗನ ಆಯ್ತ್ ಅದ್ನೇ ಸ್ವಲ್ಪ ಟೈಟಗಿ ಕಟ್ಬಿಡ್ಬೇಕು ಬಾರಿ ಟೇಸ್ಟ್ ಆತದ.
ಅಷ್ಟ ಅನಕ್ಕ
ಹಾ ಅಷ್ಟೇ ಅದು ಏನು ಬಾಳ ಈಜಿ ಅದದು, ಅದನ್ನೇ ನಮ್ ಮನ್ಯಾಗ್ ಬಾಳ್ ಫೇವ್ರೇಟ್ ನಮ್ ಹುಡ್ಗಿಗ್
ಅಂದ್ರ ಟ್ರೈ ಮಾಡ್ತೀನ್ ನಾನು
ಏ ಬಾಳ್ ಚಲೋ ಅದ್ ನೋಡ್ ಮಾಡದ್ ಒಂದ್ ಎರಡ್ ಕಪ್ ಹಾಕಿ ಮಾಡ ಮದ್ ನೋಡ್ ನೀನು ನಿಮ್ ಮನೆ ಓರ್ ನೋಡ್ ಇನ್ನೊಂದ್ಸಲ ಇದನ್ನೇ ಮಾಡಂತಾರ
ಅಂದ್ರಕ್ಕ ಪುಟಾಣಿ ಎರ್ಡ್ ಗ್ಲಾಸ್ ಆದ್ರ ಒಂದ್ ಗ್ಲಾಸ್ ಸಕ್ರಿ
ಹ ಅಂದ್ರಿ ಸಕ್ರಿ ಆದ್ರ ಎರ್ಡು ಎರ್ಡ್ ಗ್ಲಾಸ್ ಪುಟಾಣಿ, ಎರ್ಡ್ ಗ್ಲಾಸ್ ಸಕ್ರೆ ಅಂದ್ರೆ ಬಾಳ ಆಗ್ ಬಿಡ್ತದ್ ಸಕ್ರಿ
ಸಕ್ರೆ ಜಾಸ್ತಿ ಆಗುತ್ ಅರ್ಧ ತೊಗೋಬೇಕನ
ಹಾ ಎರಡ್ ಗ್ಲಾಸ್ ಪುಟಾಣಿದ್ರ ಒಂದ್ ಗ್ಲಾಸ್ ಸಕ್ರಿ ಒಂದ್ ಗ್ಲಾಸ್ ಪುಟಾಣಿ ಇದ್ರ, ಅರ್ಧ ಗ್ಲಾಸ್ ಸಕ್ರಿ
ಇಲ್ಲಾಕ್ಕ ಒಂದ್ ಗ್ಲಾಸ್ ಪುಟಾಣಿ ತೊಗೊಂಡ್ ಗ್ಲಾಸ್ ಸಕ್ರೆ ಟ್ರೈ ಮಾಡ್
ಹ ಹಾಕು, ಎರ್ಡು ಚಂದಗ ಮಿಕ್ಸಿಗ್ ಹಾಕು ಎರ್ಡು ಚಂದಗ ಸೋಸಿ ಆ ಮ್ಯಾಲಿದ್ ಸೋಸಿ ತಗ್ದ್ ಎರಡು ಮಿಕ್ಸ್ ಮಾಡು, ಮಿಕ್ಸ್ ಮಾಡ್ ತುಪ್ಪ ಚಂದಗ ಬಿಸಿ ಮಾಡು
ಈಗ ಅಂದ್ರಕ್ಕ ಸಕ್ರಿ ಎದ್ರಾಗ್ ಸೋಸ್ಬೇಕು? ಆದ್ರಗ್ ಅಷ್ಟ್ ಸಣ್ಣ ಬರ್ತದಕ್ಕ
ಹೆ ಬರ್ತದ ಮ್ಯಾಗನ್ ದಪ್ಪಂದ್ ಸ್ವಲ್ಪ ತಗ್ದ್ರ್ ಸಾಕ್
ಹಾ ಹಾ ಮಾಡ್ತೀನಿ ಇವತ್ ಟ್ರೈ ಮಾಡ್ತೀನಿ, ಮತ್ತೇನ್ ಬರುತ್ತ ಹೇಳಕ್ಕ ಸ್ವಲ್ಪ ಆರೋಗ್ಯವಾಗಿರೋದ್ ಮಾಡ್ತಿನಿ
ಆರೋಗ್ಯವಾಗಿರೋದು ಇದು ರಾಗಿ ಗಂಜಿ ಅದ್ ಮಾಡಲ್ ನೀನು
ಹಾ ಮಾಡ್ತ್ನಕ ರಾಗಿ ಗಂಜಿ ಬರುತ್ತ, ರಾಗಿ ಮುದ್ದಿ ಬರುತ್ತ ಹಾ ಬರುತ್ತಕ್ಕ ಮಾಡ್ತೀನಿ. ಹ್ಮ್ ಮತ್ತೆ ಉಂಡಿ ಒಳಗ
ಉಂಡಿ ಒಳಗ ಶೇಂಗಾ ಉಂಡಿ ಎಳ್ಳಂಡಿ
ಹಾ ಹಾ
ನಾನು ಶೇಂಗಾ ಒಳಗ ಸ್ವಲ್ಪ ಏಳಹಾಕ್ತನೆ
ಹೆಂಗ್ ಮಾಡ್ತಿರಕ್ಕ ಅದನ್ ಹೇಳಕ್ಕ
ಶೇಂಗಾ ಪೌಡರ್
ಶೇಂಗಾ ಮಿಕ್ಸರ್ ಮಾಡ್ಬೇಕು
ಹ ಹುರಿಬೇಕ ಶೇಂಗಾ ಹುರದು ಶೇಂಗಾ ಹುರಿಬೇಕು ಬು ಒಂದ್ ಚೂರು ಎಳ್ ತಗೋಬೇಕು
ಹ್ಮ
ಶೇಂಗಾ ಎಳ್ಳು ಎರಡು ಉರಿಬೇಕ ಕಡೆ ಕಡೆಕ್ ಹುರಿದು ಸಣ್ಣಾಗ ಬೆಲ್ಲ ಒಡೆದು ಎರಡು ಕೂಡಿ ಚಂದಾಗಿ ಮಿಕ್ಸ್ ಮಾಡಿ ಮತ್ತ ಇನ್ನೊಂದ ಸಲ ಗ್ರೈಂಡ್ ಮಾಡಿ ಉಂಡೆ ಕಟ್ಟಿಬಿಡೋದು
ಅಂದ್ರಕ್ಕ ಶೇಂಗಾ ಎಷ್ಟ್ ತೊಗೋಬೇಕು ಎಳ್ಳ ಎಷ್ಟು ತಗೋಬೇಕು ಬೆಲ್ಲ ಎಷ್ಟ್ ತಗೋಬೇಕು
ಅಂದ್ರ ಎಳ್ ಸ್ವಲ್ಪ ಹಾಕ್ಬೇಕು ಒಂದ ಬಾರಣೆ ಬಾಗ ಶೇಂಗ ಇದ್ರರು ಒಂದ್ ಸ್ವಲ್ಪ ಸ್ವಲ್ಪ ಹಾಕ್ಬೇಕಾದ್ರಾಗಷ್ಟೆ ಕಾಣ್ತಾವನಂಗ
ಹ್ಮ್ ಹ್ಮ್ ಈ ಶೇಂಗಾ ಒಂದ್ ಗ್ಲಾಸ್ ತಗೊಂಡ್ರದ್ದ ಎಲ್ಲ ಅರ್ಧ ಗ್ಲಾಸ್ ತಗೋಬೇಕ್ ಅನಕ್ಕ
ಹಾ ಅಷ್ಟೇ ಒಂದು ಒಂದು ಸಣ್ಣ ಕಪ್ಪಿಲ್ಲೆ ಒಂದು ಕಪ್ ಎಳ್ಳು ಹಾಕ್ಬೇಕಷ್ಟೆ ಸೈಡ್ ಅದು ಸುಮ್ಮ ಟೇಸ್ಟಿಗೆ ಚಲೋ ಅದ
ಹ್ಮ್ ಹ್ಮ್ ಹ್ಮ್ ಹ್ಮ್ ಮಾಡ್ತೀನಿ ನಾನನ್ ಏನ್ ಮಾಡ್ತೀನಿ ಅಂದ್ರಕ್ಕ ಇವಾಗ ಕಾಲಿರ್ತಿ ಮನ್ಯಾಗ ಸ್ವಲ್ ಟ್ರೈ ಮಾಡ ಬಿಟ್ರ ಏನ ಆಗತ್ತ ಹಬ್ಬದಿಂದ ಮಾಡಕ್ ಚಂದ ಬರ
ಅಂದ್ರ ಇವೆಲ್ಲಾ ಕೈಕಾಲ್ ಗಟ್ಟಿ ಬೋನ್ಸ್ ಎಲ್ಲಾ ಚಲೋ ಇದ ಆರೋಗ್ಯಕ್ ನಿಮ್ಗೂ ಮನ್ಯಾಗ ಬೇಸನ್ ಉಂಡಿ ಅದು ನನಗೂಬ ಬರಲ್ಲದು ತುಪ್ಪದ ಊರ್ ದಿನ ಪುಟಾಣಂಡಿ ಒಂದೇ ಮಾಡೋದು
ಅದ ಕೆಟ್ಟ ಬಿಡತೈತ್ ಅಂತ ಅಕ್ಕಾ ಅದು ಅಲ್ಲಿ ಕರ್ದಟ
ಹಾ ಅದು ನಾನು ಮಾಡಣಲ್ಲದ ಪುಟ್ಟಾಣಿ ಉಂಡಿ ಮಾತ್ರ ಮಸ್ತ್ ಆತವ ನೋಡ ಮಾಡ
ಮಾಡ್ತಿನ ಅಕ್ಕ ದ ಮನೆ ಪುಟಾಣಿ ಐತಿ ಬೆಲ್ಲ ಐತಿ
ಬೆಲ್ಲ ಅಲ್ಲಾ ಸಕ್ಕ್ರಿ
ಸಕ್ರಿನ ಐಯ್ತ ಅಕ್ಕಾ ಮಾಡ್ತೀನಿ ಹ್ಮ್ ಆಯ್ತಕ ತುಪ್ಪಾನ ಐತಿ
ಹ ತುಪ್ಪಾಐತಾ ಮಾಡಿ ರಾತ್ರಿ ಮಾಡೇ ಬಿಡು
ಮಾಡ್ತನಕ ಇವತ್ತ ಟ್ರೈ ಮಾಡ್ತನಿ ಹೆಂಗಿದ್ರ ಮನೆ ಖಾಲಿ ಇರ್ತ್ನಲ್ಲ ತಿನಾಕರ
ಹಾ ಮಾಡ್ಬೇಕು ಶೇಂಗಾ ಉಂಡಿ ಪುಟ್ಟಾ ಪುಟಾಣಿ ಉಂಡಿ ಒಂದ್ಸಲ ಒಂದ್ ಸ್ವಲ್ಪ ಚೋಡಾ ಮಾಡಿಡ್ಬೇಕು ಸುಮ್ಮ್ನೆ ನಿಮ್ಮ ಮನೆಯವ್ರ ಬ್ಯಾಸ್ರ ಅದ ತಿಂತಾರ ಏನ್ ರೊಟ್ಟಿ ಪಲ್ಯ ಬ್ಯಾಸರ
ಊನಕ್ ಇಲ್ಲ ತಿನ್ನಾಕ್ ಏನಾರ ಸ್ವಲ್ಪ ಖಾಲಿದಾಗ ಬ್ಯಾಸರ ಬಂದ ತಿನ್ನಾಕ್ ಕೇಳ್ತಾರ ಮಾಡ್ತೀನಿ ಮಂಡಳನ ಅದಾವ ಇವ ಸ್ವಲ್ಪ್ ಚೋಡಾ ಮಾಡ್ತೀನಿ ಈ ಕ್ಲೈಮೇಟ್ ನ್ ನಮಗ ತಿನ್ನಂಗ ಆಗತೈತಕ್ಕ
ಹೌದು ನಾನು ಚೋಡಾ ಮಾಡಬೇಕಂದ್ರೆ ಸ್ವಲ್ಪ ಮಂಡಾಳ ಸ್ವಲ್ಪ ತರಿಸಿ ನಾ ಏನಿದ್ರರು ರಾತ್ರಿ ರಾತ್ರಿನೇ ಮಾಡಿ ಇಟ್ಟಬಿಡುತ್ತನ ಹಿಂದಿ ಒಳಗೆ ಯಾವ್ಯ ಯಾವ್ಯಾವ ಮಾಡ್ತಿ
ಅಂದ್ರ ಅಕ್ಕ ಅಗಶಿಂಡಿ ಮಾಡ್ತೀನಿ
ಹ್ಮ್
ಹಿಂಡಿ ಅಂದ್ರ ಚಟ್ನಿ ಇಲ್ ಅಕ್ಕಾ
ಹಾ ಹಾ ಚಟ್ನಿ ಪುಡಿ
ಪುಟಾಣಿ ಪುಡಿ ಮಾಡ್ತೀನಕ್ಕ
ಹ್ಮ್
ಪುಟಾಣಿ ಮಿಕ್ಸರ್ಗ ಹಾಕಿ ಒಂದಿಷ್ಟು ಒಣಕಾರ ಅದನ್ನ ಹಾಕಿ ಎರಡು ಕಲಿಸಿ ಮಿಕ್ಸರ್ ಮಾಡಿ ಒ ಸ್ವಲ್ಪ ಅದೆಲ್ಲನ ಉುಪ್ಪ ಹಾಕಿ ಬೆಳ್ಳುಳ್ಳಿ ಹಾಕಿ ಒ್ ಸ್ವಲ್ ಅ ಫುಲ್ಲು ಸಣ್ಣ ಆದ್ಮೇಲೆ ಏನ್ ಮಾಡ್ಬೇಕು ಇದು ಮಾಡ್ಬೇಕು ಪಾನಿ ಕೊಡ್ಬೇಕು ಸ್ವಲ್ಪ ಎಣ್ಣೆ ಹಾಕ್ಬೇಕಷ್ಟೆ
ಹೌದ ಪುಟಾಣ ಹಂಡ ನನ್ಗೆ ಎಷ್ಟು ಇಷ್ಟ ಆಗಲ್ವಾ ಚಟ್ನಿ ಚೆಂದೆ ಆಗಲ್ಲ
ಹಾ ಅದೊಂದ್ ಮಾಡ್ತನ ಅಕ್ಕ ಮತ್ತೆ ಇನ್ನೊಂದು ಶೇಂಗಾ ಪುಡಿ ಒಂದ್ ಮಾಡ್ತೀನಿ
ಹ್ಮ್
ಮತ್ ಅಗಶಿ ಗುರೆಳ್ಳು ನಾಕೆ ಬರ್ತ ಮತ್ ಬರಲ್ಲ
ಅಷ್ಟೇ ಮಾಡ್ಕ
ಹ್ಮ್ ಅಂದ್ರ ಅಕಣ ಮನೆಯವ್ರಷ್ಟೇ ಅಷ್ಟು ಕಾರಣ ಇತ್ತಿನಲ್ಲ ಏನು ಮಾಡಕೆ ಮನಸ್ ಬರಲ್ಲ
ನಾನು ಹಸಿಮೆಣಸಿನ್ಕಾಯಿ ಚಟ್ನಿ ಮಾಡ್ತೀನಿ ತುಪ್ಪದಾಗ ಬಿಸಿ ರೊಟ್ಟಾಗ ಉಣ್ತೀವಿ
ತುಪ್ಪದಾಗ ಅಂತಂದ್ರೆ ತುಪ್ಪ ಅಶಮಷಕ ಚಟ್ನಿ ರೊಟ್ಟಿ ತುಪ್ಪ
ಹಾ ಹಂಗು ತಿಂತೀನಿ ಉದ್ರ ಬ್ಯಾಳಿ ಮಾಡ್ತನಿ ಗಟ್ಟಿ ಬ್ಯಾಳೆ ಅಲಸಂದಿ ಹೆಸರು ಇಂಥ ಕಾಳ ಪಲ್ಯ ಮಾಡೋದು್ ಬಾಳಾನು
ಹಾ ಅಕ್ಕ ಕಾಳತ್ನೇ ಚಲೋ ಆರೋಗ್ಯ ಒಳ್ಳೇದಲಕ್ಕ
ಹ ಅದು ಕಾಲ ನನ್ ಬದ್ನಕಾಯಿ ಚಳಿಕಿ ಅಂತ ಬಾಳ್ ಹೋಗಲ್ಲ ನನಗ
ಅ ಇವ ಸೊಪ್ಪು ನಂಜಿನ ಪದಾರ್ಥ ನಿಮ್ದು ಡೆಲಿವರಿ ನಾರ್ಮಲ್ ಆಕ ಸೀಜರಿನಾ
ಇದ್ರೆ ನಮ್ದೆಲ್ಲಾ
ಹಂಗಾಗಿ ಅವ್ನ ಅಂಜಿನ ಪದಾರ್ಥ ರೂಢಿರ್ಲಾರಂಗ ಆಾಯ್ಬಿಟ್ಟದ
ಯಾವ್ದು ಊಟ ಊಟಕ್ ಇಷ್ಟನೆೇ ಆಗಲ್ಲ ನಾನು ಬಾಳ ನನ ಒ ಮಮ ಕಾಯ ಪಲ್ ಇರ್ತ ನೆನಪರ ಅಲ್ಲಿ ಸಂಂದ ಕಳ ಪಲ್ಯ ಮಾಡಿಬಿಟ್ಟ್ರಿದನ
ಹ್ಮ್ ಕಾಲೆಿಂದ ಚಛಲೋಲ್ಲಕ್ಕಾ ಆರೋಗ್ಯಕ್ಕೆ
ಹ ಅಲ್ಸಂದ್ ಕಾಳು ಮಾಡಿ ಬಿಸಿ ರೊಟ್ಟಿ ಮಾಡಿ ಒಂದ ಸ್ವಲ್ಪ ಮೆಣಸನ್ಕಾಯಿ ಶೇಂಗಾ ಹುರ್ಕೊಂಡ್ ಬೆಳ್ಳುಳ್ಳಿ ಜೀರಿಗೆ ಉಪ್ಪ ಹಾಕಿ ಮಿಕ್ಸರ್ಕ್ ಹಾಕಿ
ಹ್ಮ
ರೆಡಿ ಮಾಡ್ಕೊಂಡ್ ಸ್ವಲ್ಪ ಸೈಡಿಗೆ ಹಚ್ಕೊಂಡ್ ತುಪ್ಪಾರೆ ಆಮೇಲೆ ಮಸಾರಿ ಹಾಕೊಂಡ್ ಹೊಣ್ತಿೀವಿ
ಹ್ಮ್ ಹ್ಮ್ ಸಾರು ಕಟ್ ಸಾರು ಅಂತಲ್ಲ ಕಟ್ ಸಾರ್ ಹೆಂಗ ಮಾಡ್ತರಿ ಸಾರ ಒಳ ವೆರೈಟಿ
ಸಾಂಬಾರ್ು ಅಂದ್ರೆ ಬೇಳೆ ಸಾರು ಜಾಸ್ತಿ ನಮ್ಮ ಮನೆಗೆ ಯಾವ್ದೂ ತಿನ್ನಲ್ಲ ಶೇಂಗ ಸಾರು ಟಮಾಟಿ ಸಾರು ಯಾರು ಉಣಲ್ಲದು ಅದ ತಮಾಟಿ ಸಯಾರು ಮಾಡ್ದಂಗೆ ಸ್ವಲ್ಪ ಹೆಂಗ್ ಹಾಕುದು ಅದ್ರಾಗಷ್ಟ
ಹಾ ಟೊಮಟೊ ಸಾರ ಇಲ್ಲ ಕಣ ಮಡಂಗಿಲ್ಲ
ಹ್ಮ
ಫಸ್ಟ್ ಎಣ್ಣೆ ಜೀರಿಗೆ ಸಾಸಿವ ಕರಿಬೇವು ಹಾಕಿ ಈರುಳ್ಳಿ ಎರ್ಚ್ ಹಾಕಿ ಟೊಮೊಟೊ ಹಾಕಿ ಮಿರ್ ಹಕಿರ್ ಮಿಕ್ಸರ್ ಮಾಡ್ೊಂಡರ್ ಸ್ವಲ್ಪ ಅವದೆಲ್ಲಂಗ ನೀರ್ ಹಾಕ್ಬೇಕು ಸ್ವಲ್ಪ ಕತಕತಕತ ಕುದಿಯದನಾಗ ಶೇಂಗಾ ಪುಡಿ ಹಾಕ್ಬೇಕಕ್ಕ
ಹೌದಾ ನಾ್ ಮಾಡಿದ್ದೆ ಒಂದ್ಸಲ ಚೆಂದ ಆಗ್ಲಿಲ್ಲ
ಇಲ್ಲಕ್ಕ ಟೇಸ್ಟ್ ಆಗುತ್ತ ಭಾರಿ ಟೇಸ್ಟ್ ಆಗುತ್ತಾ ಈ ತರ ಒಮ್ಮೆ ಮಾಡ್ಬೇಕು ಇನ್ನೊ್ ತರ ಅಂದ್ರೆ ಏ ಣ್ಣ ಜೀರಿಗೆ ಸಾಸಿವ ಕರಿಬೇವು ಹಾಕಿ ಉಪ್ಪು ಖಾರ ಅರರ್ಶಣ ಸ್ವಲ್ಪ ಹುಳಿ ಹಂಡ್ಬಬೇಕಕ್ಕ ಹಂಡಿ ಕತಕತ ಕುದಿಯತ್ನಾಗ ಅದು ಶೇಂಗಾದ್ದಿ ಇರದ ಸ್ವಲ್ಪ ಬೆಲ್ಲ ಹಾಕ್ಬೇಕು ಶೇಂಗ ಮಕ್ಸರ್ ಮಾಡಿ ಸ್ವಲ್ಪ ನೀ ಹಾಕಿನೇ ಮಿಕ್ಸರ್ ಮಾಡಬೇಕ ಅಂದ್ರೆ ನೀರ್ ಅನಂಗೆ ಸ್ವಲ್ಪ ಅದನ್ನ ಹಾಕಿದ್ರೆ ಬಾರಿ ಟೇಸ್ಟ್ ಆಗುತ್ತ ಕೆ ಎರಡ್ ತರ ಮಾಡ್ಬೋದು ಶೇಂಗಸಾರು
ನೀ ಬೇರೆ ಜಾಸ್ತಿ ಮಾಡಲ್ಲಾನ
ನಾ ಜಾಸ್ತಿ ಬ್ಯಾಡಿಗೆ ಮಾಡಲ್ಲ ನೋಡಕ
ಹ್ಮ್
ನಂ್ ರೂಢಿನೇ ಇಲ್ಲ ಇವೇ ಜಾಸ್ತಿ ಶೇಂಗಸಾರು ಮತ್ತೇನ ಒಂದು ಚಿತ್ರಾನ್ನ ಪಲಾವ್ ಮಜ್ಜಿಗೆ ಸಾರ್ ಇಲ್ಲ ಗಟ್ಟಿ ಆಗುತ್ತೆ ಲಕ್ ಅದೇ ಟೇಸ್ಟ್ ಆಗುತ್ತಾ
ಹೌದಲ್ಲ
ಅಂದ್ರೆ ಹ ನಕಷಂಗ ಮಿಕ್ಸರ್ ಮಾಡ್ಬೇಕು ಅಂದ್ರೆ ಬಾಳ್ ಶಂಗ ಇರ್ಬೇಕು ಗ ಮಿಕ್ಸರ್ ಶೇಂಗ ಮ ಮೆಣಸಿನ್ಕಾಯಿ ಹಾಕ್ಬೇಕಕ್ಕ ಹ ಶೇಂಗಾ ಮಿಕ್ಸ್ ಶೇಂಗಾ ಮೆ ಮೆಣಸನ್ಕಾಯಿ ಮಿಕ್ಸರ್ ಹಕಿದ್ರೆ ಒಣಕರ ಹಕ್ಬಾರುದು ಇಲ್ಲ ನಾವು ಒಣಕ ಹಾತೀನಿ ಅಂದೆ ಇಲ್ಲಿ ಮಿಕ್ಸರ್
ಅಂದ್ರೆ ಎಲ್ಲೋ ಎಲ್ಲೋ ಕಲರ್ ಆಗ್ತದ ಅರಶಿಿನಕಾಯಿಶಿ ಅರಿಿೆಣಸನ್ಕಾಯಿ ಹಾಕದ್ರ ಸಾಂಬಾರ್ ಚ ಜತ ಇ ಕೆಲ್ಲ ಅನ್ನದಾಗ ಚೆಂದ ಆತಿರ್ಬೇಕು ನೋಡದು
ಅಂದಕ್ ಸೂಪರ್ ಆಗತ್ತಕ್ಕ ಹೆಂಗ್ ಮಾಡಕ್ ಗೊತ್ತ ನೀ ಅಂದ ಮಾಡಕತ್ೆ ಎಣ್ಣಿ ಜೀರ್ರಿಗೆ ಸಾಸಿವ ಕರಿಬೇವು ಸ್ವಲ್ಪ ಈರುಳ್ಳಿ ಹಾಕ್ಬೇಕಕ ಸಣ್ಣ ಕೊಯ್ದು ಅದು ಫ್ರೈ ಮಾಡಿದ್ಮೇಲೆ ಉಪ್ಪು ಖಾರ ಅರಶಿಣ ಹಾಕ್ಪಕ್ಕಕ್ಕ ಹಾಕಂದ್ಮೇಲೆ ಸ್ವಲ್ಪ ಶೇಂಗಾ ಮಿಕ್ಸರಿ ಮಾಡಿ ಹಾಕ್ಬೇಕು ಭಾರಿ ಟೇಸ್ಟ್ ಆಗುತ್ತೆ ಕ್ಕ ಸೊಪ್ಪುಳಿ ಎಟತಿ ಅಂದ್ರೆ ಎಟು ಹೂನ ಅಕ್ಕ ಹುಳಿ ಇಂಟಿ ಸ್ವಲ್ಪ ಹುಳಿ ಇಂಟಿ ಸ್ವಲ್ಪ ಬೆಲ್ಲ ಹಾಕಕ್ಕ ಬಾರಿ ಸೂಪರ್ ಆಗತ್ತ ನಮ್ಮ ಮನೆಯವ್ರು ಬರೇ ಶಂಗಸಾರ ಕಳ್ತಾರ ಬ ಸರ್ ಮಾಡಿದೆ ನೀ ಮಾಡ್ಬಡಣ ನೀನ ಅಂತ
ಬ್ಯಾರಿ ಸಾರ್ ತಿನ್ಬಾ್ದ ಅತಿ ಪಿತ್ತ
ಪಿತ್ತ ಹೂನಕ್ಕ ನನ್ಗಾ ಅದೇ ನಾನ ಅವಾಗ ಅದೇ ತಿನ್ನೋದ್ರಿಂದ ದಾತಿತ್ತಲ್ಲ ಹಂಗ ರರುಟ್ಟಿ ತಕ್ಕಕಮ್ಮಿ ಬಿಟ್ಟತಿ ಇದೇ ಜಾಸ್ತಿ ಮಾಡ್ತೇನಲ್ಲ ಅವ್ರು ಇದೇ ಮಾಡಿ ನೀನ್ ಅದ್ ಮಾಡ್ಬೋಂತ ತ್ತ
ಹಚ್ಚಿ ಮಣಸನ್ಕಾಯಿ ಅದು ಚಂದ ಕುದಿಸಿದಂಗಲ್ಲ ಚಂದ
ಅದು ಜಗ್ಗೆ ಕುದಿಬೇಕಕ್ಕ ಶಂಗ ಮಿಕ್ ರ್ ಮಾಡಿ ಆಕ್ತವಲ್ಲಾ ಅಂದ್ರೆ ಅದು ನಮ್ದಾಶನಕ ಇ ಒಣಕಾರರ ಹಾಕಿದೆ ಅಂತಂದ ಅದ್ರೆಣಸನ್ಕಾಯಿ ಹಾಕ್ಬೇಡ
ಹ್ಮ್ ಇಲ್ಲ ಹಸಿ ಮೆಣ್ಸನ್ಕಾಯಾಕ್ ಮಾಡಿಲ್ಲ ಸಾ ಅಂಬಾರ ಅದ್ರ ಖಾರ ಕಡಿಮೆಕ್ ಮಾಡ್ಬೇಕಕ್ ಸ್ವಲ್ಪ
ಹ್ಮ್ ಟೇಸ್ಟ್ ಆಗತಕ್ಕ ಹುಳಿ ಹಿಂಡತೀನಿ ಅಂದ್ರೆ ಟೊಮೊಟೊ ಹಾಕ್ಬೇಡ ಬೆಳ್ಳುಳ್ಳಿ ಹಾಕ್ತನಂದ್ರೆ ಈರುಳ್ಳಿ ಹಾಕ್ಬಿಡಕ್ಕ ಅವೆರಡು ನೋಡು
ಹ ಉಳಾಗಡ್ಡಿ ಹಾಕಿದ್ರ ಚಂದ ಆತತಿ
ಈರುಳ್ಳಿ ಹಾಕಿದ್ರೆ ಟೊಮೊಟೊ ಹಾಕಕ್ಕ ಒಂದ್ಪ್ಪತ್ತು ಬೆಳ್ಳುಳ್ಳಿ ಹಾಕ ಯಾ ದೃಶ್ಯಂಗ ಇದು ಹುಳಿ ಇಂಡ್ರಕ್ಕ
ಹ್ಮ್ ಹ್ಮ್ ಮಷ್ಟ ಮಾಡ್ತೀನಿ
ಟೇಸ್ಟ್ ಆಗುತ್ತ ನೋಣಮ ಮಾಡಿ ಟೈ ಮಾಡ್ರಿ
ಅನ್ನ ಸಾಂಬಾರ್ ಚಂದ್ ಆತೈತೆ ನೋಡಮ ಸಾಂಬಾರ್ ಹುಳಿ ಇರ್ಬೇಕ ಕನಾ
ಹಾಕ
ಸ್ವಲ್ಪ್ ಸಾಂಬಾರ್ ತಿಳಿ ಇರ್ಬೇಕು
ಇಲ್ಲಕ್ಕ ಗಟ್ಟಿ ಆದ್ರನನೆ ಟೇಸ್ಟ್ ಆದ್ರಳ ಮುದ್ದೆ ಮಾಡಕುನ್ ನಡೀತದ
ಹೌದಾ
ಇೇ ಮತ್ತ ಇಲ್ಲ ರೊಟ್ಟಿ ಇದ್ವ ಅಂದ್ರೆ ರೊಟ್ಟಿ ಸಾರು ಅನ್ನ ಭಾರಿ ಟೇಸ್ಟ್ ಆಗತ್ತಕ್ ನಾ ಟ್ರೈ ಮಾಡ್ ನಾ ಇಡ್ಲಿ ಅಕ ಇಡ್ಲಿ ಅಕ್ಕ